ಹೇಳಿ
ಹೇಗಿದ್ದೀರಾ ಅಕ್ಕ
ಚೆನ್ನಾಗಿದ್ದೀನಿ ನೀವು
ನಾವು ಚೆನ್ನಾಗಿದ್ದೀವ ಅಕ್ಕ ಏನ್ ಮಾಡ್
ನಾ ಡ್ಯೂಟಿಗ್ ಹೋಗ್ಬೇಕಿತ್ತು ಅದಕ್ಕೆ ಡ್ಯೂಟಿಗ್ ರೆಡಿ ಆ ಇತ ಇದ್ದೆ ಹ್ಮ ಹ ಹೌದು
ಹ್ಮ ಯಾವ ಕೆಲ್ಸ ಅಕ್ಕ
ನಾನ ನನ್ನು ನರ್ಸು
ಸಾಂಗ ಸರಿಯ ನಾವ್ ಹೌಸ್ ವೈಫ್ ಅಕ್ಕ ಕೆಲ್ಸಕ್ ಹೋಗಲ್ಲ ಮನೇಲಿ ಇದ್ದೀನಿ
ಹೌದಾ ಏನ್ ಹೆಸರು
ತಾ ನಿಮ್ಮದು
ಹ್ಮ ನನ್ ಹೆಸರು ಕಲಾವತಿ ಅಂತ ನಮ್ದು ಇಲ್ಲೇ ಏನೂರ ಪಕ್ಕ ಅಜ್ಜಿಪುರ
ಹನೂರೂ ಪಕ್ಕ ಅಜ್ಜೀಪುರ
ಹ್ಮ್ ನಿಮ್ಮದು ಯಾವ ಊರು
ಇದು ಮಲನಪುರ ಅಕ್ಕ
ಅ
ಇಲ್ಲಿ ಎಲೆಮೇಲ್ ಸೈಡ್ ಬರುತ್ತೆ
ಹೌದಾ ಮ ಆ ಕಡೆ ಎಲ್ಲ ಗೊತ್ತಿಲ್ಲ ನಂಗೆ
ರ ಅಂತೀರ ಗೊತ್ತಿಲ್ವ ಈ ಸೈಡ್ ಊರುಗಳು
ಇಲ್ಲ ಗೊತ್ತಿಲ್ಲ ಆ ಕಡೆ ಸೈಡುವರು ಹ್ಮ್ ಕಾಫಿ ಮಾಡಿದ್ರ
ಹ ಆಯ್ತು ಅಕ್ಕ ನಿಮ್ದ ಆಯ್ತಾ ಮ್ಯಾರೇಜ್ ಆಯ್ತಾ ಅಕ್ಕ
ಮ್ಯಾರೇಜ್ ಆಗಿ ಮೂರ್ ಮಕ್ಕಳು ಇದ್ದೆ
ಮೂರ್ ಮಕ್ಳ ಇದ್ದಾರಾ
ಹ್ಮ್ ನಿಮ್ಗೆ
ನಮ್ಗೂ ಆಯ್ತಕ್ಕ ಇಬರು ಗಂಡ್ಮಮಕ್ಕ್ಳಲೆ ಹಾ ಹೌದಕ್ಕ ಎಲ್ಲಿ ಕೆಲ್ಸ ನಿಮೂರೆಲ್ಲಏನಾ ಇಲ್ಲ ಬೇರೆ ತವಕ
ನಾನೂ ಹನೂರ್ ಅಲ್ಲಿಕಪ್ಪಾ
ಹ ನೂರಲ್ಲ ಯಾವ ಆಸ್ಪತ್ರೆ ಅಕ್ಕ
ಪ್ರಕಾಶ್ ಡಾಕ್ಟರ್ ಇದ್ದಾರಲ್ಲ ಗೊತ್ತಾ
ಹಾ ಗೊತ್ತು
ಭಾರತಿ ನರ್ಸಿಂಗ್ ಹೋಮ್
ಹಾ ಹೌದಾಗ
ಚಛೋ ಇದ್ದಾರಲ್ಲ
ಹಾ
ಹಾಂ ಅಲ್ಲಿ
ಅಲ್ಲ ಅಲ್ಲೇ ನಾವು ಬಂದಿದ್ದೀವಿ ಅದ ನೀವ್ ಯಾರಂತ ಸರಿಯಾಗಿ ಗೊತ್ತಾಗ್ಲಿಲ್ಲ
ಹೌದಾ ನೋಡಿಲ್ವಾ ನೀವು
ನೋಡಿಲ್ಲ ಒತ್ತುನಾಗಆಸ್ಪತ್ರೆಗೆ ಬಂದಿದ್ದೀವಿ ಬಂದಿಲ್ಲ ಹ್ಮ್
ಇಲ್ಲ ಮಾಡ್ತಿದ್ದೀನಿ ನೀನ್ ಒಂದ ವರ್ಷದಿಂದ ಮಾಡ್ತಾ ಇದ್ದೀನಿ ನೋಡಿರ್ತೀರ ಹ್ಮ್
ಸರಿ
ಮತ್ತೆ ನು ಮಕ್ಕಳು ಸ್ಕೂಲ್ ಹೋಗ್ತಾರ
ಇಲ್ಲಕ್ಕ ಇವಾಗ ಒಬ್ಬನ್ಗೆ ಐದ್ ವರ್ಷ ತುಂಬಿ ಆಡ್ ನಡಿತ
ಹೌದು ಮತ್ತೆ ಈ ವರ್ಷ ಎಲ್ ಕೆಜಿ ಸೇಸ್ಬೇಕಕ್ತಾನೆ ನಿಮ್ಮ ಉರ್ ಗೆ ಯಾವಊರ್ ಹತ್ರ
ಎಲೆಮಲ ಹನೂರು ಕೌದಲಿ ಕೌದಲಿ
ಹೌದಾ ಯಾಕೆಂದ್ರ ಇವಾಗೆಲ್ಲ ಗೌರ್ಮೆಂಟ್ ಸ್ಕೂಲ್ಲ್ ಇಂಗ್ಲೀಷ್ ಮೀಡಿಯಂ ಸ್ಟ ಯಲ್ವಾ
ಸ್ಟಾರ್ಟ್ ಆಗಿಲ್ಲ ಇನ್ನು ನಮ್ಮ್ ಊರಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಬರೀ ಕನ್ನಡ ಮೀಡಿಯಂ ಹತ್ರ
ಹೌದ ಮತ್ತೆ ಯಜಮಾನ್ರಿ ಏನ್ ಕೆಲ್ಸ ಮಾಡ್ತಾರೆ
ಅವರು ಕಾರ್ ಕಂಪ್ನಿಲಿ ಇದಾರೆ ಆಲಮೆಂಟ್ಸ್ ಅಂತಾರಲ್ಲ ಅದು
ಹಾ ಹಾ ಹ ಯಾವದೋ ಒಂದು ಜೀವನ ಸಾಗಿಸ್ರೆ ಸರಿ ನಿಮ್ದಾಗಿ ಕೆಲ್ಸ ಮಾಡ್ಕೊಂಡು
ನಿಮ್ ಹಸ್ಬೆಂಡ್ ಅಗ
ನಮ್ಮ್ ಹಸ್ಬೆಂಡ್ ಪ್ರೆಸ್ ರಿಪೋರ್ಟರು
ಹ
ಪ್ರೆಸ್ ಪ್ರೆಸ್ನವರು ಹಾ ಹೌದು ಹ್ಮ್ ಮತ್ತೆ ಮನೇಲೆಲ್ಲ ಜಾಯಿಂಟ್ ಫ್ಯಾಮಿಲಿನ ಅಥವಾ ನೀವು ನೀವು ಮಾತ್ರ ಇರದ
ಎಲ್ಲಾ ಜಾಯಿಂಟ್ ಫ್ಯಾಮಲಿನಿ
ಹ್ಮ ನಮ್ದು ಜಾಯಿಂಟ್ ಫ್ಯಾಮಿಲಿನೇ
ಜಾಯಿಂಟ್ ಫ್ಯಾಮಿಳೇನೇನ ನಿನನಾ
ನಾವ ಎಲ್ಲ ಜೊತೆಯಲ್ಲೂ ಇದ್ದೀವಿ ಹ್ಮ ನಿನ್ ಮಕ್ಕಳೆಲ್ಲ ಇದ್ದಾರಲ್ವಾ
ಹಾ ಚಿಕ್ಕ ಮಕ್ಳು ಇಲ್ಲ ದೊಡ್ಡವರಾಕ್ಕ ಸ್ಕೂಲ್ಗೆ ಹೋಗ್ತಾರ
ಸ್ಕೂಲ್ಗೆ ಹೋಗ್ತಾರೆ ಒಬ್ಬ ದೊಡ್ಡವಳು ಎರಡನೇ ಕ್ಲಾಸು ಹ್ಮ ಚಿಕ್ಕಳು ಹ ಇವನ್ನೇ ಇವತ್ತೋಗ ಜಾಯಿನ್ ಮಾಡ್ಸಿದ್ವಿ ಯು ಕೆ ಜಿಗೆ ಹ್ಮ್ ಇವತ್ತ ಇನ್ ಮೂರ್ನೇಳಳು ಅಂಗನವಾಡಿಗೆ ಹೋಗ್ತಾಳೆ
ಹಾ ಮೂ ಮೂರ್ ಸೀಟ್ ನ್್ಮಟ್ಲೇನಾ
ಹ ಹೌದು ಮೂರು ಹೆಣ್ಣು ಮಕ್ಳಿಂದ
ಹ್ಮ್ ಸರಿಕ್ಕಾ
ಮತ್ತೆ ಏನು ಮನೇಲಿ ಇತೀರಯ್ಯ ಏನ್ ಸ್ಟಡಿ ಮಾಡಿದೀರಾ
ಸ್ಟಡಿ ಡಿಗ್ರಿ ಯಕ ಡಿಗ್ರಿ ಮಾಡಿದೀನಿ ಬಿ ಬಿ ಎ
ಹ ಹಾ ಮತ್ತೆ ಹೋಗ್ಬೋದಲ್ವಾ ವರ್ಕ್ಗೆಲ್ಲ
ಎಲ್ಲೂ ಹೋಗ್ಲಿಲ್ಲ ಅಕ್ಕ ಒಳ್ಳೆ ಮನೇಲೆೇ ಇದ್ದೀನಿ
ಹ್ಮ ಹರಿ ಬಿಡಿ ಮ ಮಕ್ಳೆಲ್ಲ ದೊಡ್ಡ ಆದ್ಮೇಲೆ ಆ ಹೌದು ನಾನ್ ಹಂಗೆ ಹೋಗ್ತೇ ಇರ್ನಿಲ್ಲ
ಹಾ
ಮೂರನೇ ಪಾಪಗೆ ಒಂದು ಒಂದು ವರ್ಷನೇನೋ ಆಗಿತ್ತು ಅವಗ ಮನೇಲಿ ಬಿಟ್ಟು ಹೋದೆ ಮೂರ್ ಜನ ನೋಡ್ಕೊಂಡು ಸುಮ್ನೆ ಯಾಕೆ ಮನಲಿ ಕುತ್ಕೊಳ್ಳೋದು ಕೆಲ್ಸ ಸಿಕ್ತಾಗ ಮಾಡೋಣ ಅಂತ ಅವಳು ನಮ್ಮೂರಲ್ಲಿ ಅಂಗನವಾಡಿಯವರು ಪರವಾಗಿಲ್ಲ ಮಕ್ಕಳು ಚೆನ್ನಾಗ್ ನೋಡ್ಕೊತಾರೆ ಆದದ್ರಿಂದ ಅವಳು ಅಂಗನವಾಡಿಗೆ ಹಚ್ಕೊಂಡ್ಲು ಹ ಎರಡನೇ ಮಗಳ ಇದ್ಲಲ್ವಾ ಆಳ್ತಿರ ಇಿಲ್ಲ ಯಾಕೆಂದ್ರೆ ನನ್ ಅವ್ರ್ದ ನನ್ ಎರಡನೇ ಮಗಳು ಹೋಗ್ತಾ ಇದ್ಲಲ್ವಾ ಹಾ ಅದ್ರಿಂದ ಜೊತೆಲ್ಲ ಯಾರಾದ್ರೂ ಒಬ್ರು ಇದ್ರೆ ಯಾವ ಮಕ್ಳು ಅಳಲ್ಲ
ಹ ನನ್ ಮಗ್ೊ ಒಬ್ನನೆ ಕಲ್ಸ್ತಿದ್ನ ತುಂಬಾ ಅಲ್ತಿದ್ದ ಅಕ್ಕ ಇರ್ತಾನೆ ಇರ್ನಿಲ್ಲ ಹ್ಮ್ ಇವಾಗ ಇಬ್ರನು ಕಲ್ಸೋದಕ್ಕೆ ಅಡ್ಜಸ್ಟ್ ಆಗುತ್ತೆ
ಹ್ಮ್ ಇಬ್ರೇ ಆದ್ರೆ ಹೋಗ್ತಾರಲ್ವಾ ಆದ್ರೆ ಇವತ್ ಅವ ಸ್ಕೂಲಿಗೆ ಹೋದ ಅದಕ್ಕೆ ಇವಳು ನಾನು ಹೋಗ್ತೀನಿ ಸ್ಕೂಲಿಗೆ ನಾನು ಹೋಗಲ್ಲ ಅಂಗನವಾಡಿಗೆ
ಹ
ಿದ್ಲು ನೀನ್ ಏನ್ ಮಾಡೋದು ಅಂತೇಳ್ಬಿಟ್ಟು ಹ್ಮ ಮೆ ಹ ಹೌದು ಹ್ಮ್ ಹ್ಮ್
ಹ್ಮ
ಮತ್ತೆ ಏನ್ ಸಂಸಾರ ಹೇಗಿದ್ದೀರಾ ಎಲ್ಲ ಮನೇಲಿ
ಏನಕ್ಕ ಎಲ್ಲಾ ಚೆನ್ನಾಗಿದ್ದೀವಿ
ಹ್ಮ್
ಹ್ಮ್ ನಿಮ್ಮ್ ಮನೇಲಿ
ನಮ್ಮ ಮನೇಲ್ಲ ಎಲ್ರೂ ಚೆನ್ನಾಗಾರೆಪ್ಪಾ ನೀವು ಡಿಗ್ರಿ ಎಲ್ಲ ಎಲ್ಲಿ ಮಾಡ ಮಾಡಿದು
ನಾವು ಡಿಗ್ರಿ ಅಕ್ಕ ಆರ್ ಎಸ್ ದೊಡ್ಡಿ ಇದಿ ಎಲ್ಲ
ಹ ಹಾ ಅಲ್ಲ
ಕಾಲೇಜಲ್ಲಿ ನಿಮ್ದ ಅಕ್ಕ
ನಂದು ಪಿಯುಸಿ ಮುಗ್ಸಿ ನರ್ಸಿಂಗ್ ಮಾಡಿರೋದು ಪಿಯುಸಿ ಎಲ್ಲ ಕೊಳ್ಳೇಗಾಲ ಎಸ್‌ವಿ‌ಕೆ ಮಾಡಿದ್ದು ನರ್ಸಿಂಗ್ ಬಂದು ಹೋಲಿ ಕ್ರಸ್ ಕಾಮಗೆರೆ ಹೋಲಿ ಕ್ರಸ್
ಅದೇ ಇನ್ನೊಂದ್ ಹೋಳ ಕ್ರಸ್ ನಿಂತಿದೆ ಅಲ್ಲೇ ಕೆಲ್ಸನೂ ಕೊಡ್ತಾರೆ ಸ್ಟಡೀಸು ಅಲ್ಲೇ ಕೊಡ್ತಾರೆ ಅಲ್ವಾ
ಹೌದೌದು ಅಲ್ಲೇ ಸ್ಟಡಿನ ಕೊಡ್ತಾರೆ ಬಟ್ ನನಗಿಲ್ಲಿ ಫ್ಯಾಮಿಲಿ ಇರೋದರಿಿಂದ ಅಲ್ಲೆಲ್ಲ ನೈಟ್ ಸಿಫ್ಟ ಎಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ನಾನಿಲ್ಲಿ ಬೆಳಿಗ್ಗೆ ಹೋದರೆ ಮತ್ತೆ ಈವ್ನಿಂಗ್ ಮಾತ್ರ ಹೋಗೋದು ನೈಟ್ ಶಿಫ್ಟ್ ಎಲ್ಲ ಇಲ್ಲ ಈವ್ನಿಂಗ್ ಫೈ ಇಲ್ಲಿ ಫೈ ಫೈ ತರ್ಟಿಗೆ ಹೋಗ್ತೀನಿ ಅಲ್ಲಿ ನೈನಿಗೆ ಬಿಡ್ತಾರೆ
ನಯನ ಅಡ್ಗೆ ಯಾರ್ ಮಾಡ್ತಾರ ಅಕ್ಕ ನೀವೇ ಮಾಡ್ಬಿಟ್ಟ ಹೋಗ್ತೀರಾ
ಇಲ್ಲಾಂದ್ರೆ ನಮ್ಮ್ ಅತ್ತೆ ಮಾಡ್ಕೋತಾರೆ ಹ್ಮ್ ಆ ಆತರದ ಏನ್ ತೊಂದ್ರ ಇಲ್ಲ ಆಗ್ತಾರೆ ಹ್ಮ್
ಹ್ಮ್
ಮಕ್ಕಳ ಇದಾರಲ್ವಾ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಪ್ರಬ್ ಉಳ್ಳ ಹ್ಮ್
ಹ ಅನ್ನ ಪ್ರೆಶ್ ಅಂತಾರಲ್ಲಕ್ಕ ಎಲ್ಲಿ
ಇಲ್ಲ ನೂರು ತಾಲೂಕಗೇನೆ
ಹನೂರ್ ತಾಲೂಕೆಗೆನಾವ ಹೌದಾ ಪರವಾಗಿಲ್ಲ ಇಬ್ರಗ ಒಂದೇತ ಮತ್ತ
ಹತ್ರ ಅದಕ್ಕಿಂತ ಹೆಚ್ಚಾಗಿ ಅಂದ್ರೆ ಪೇಪರ್ ನೋ ಅವ್ರು ಎಲ್ ಬೇಕಾದ್ರೂ ಹೋಗ ಬರ್ತಾರಲ್ವಾ ಆ ಆತರ ಏನಿಲ್ಲ ಮಾಡ್ತಾರೆ ಹ್ಮ್ ನಂಗಗು ಸದ್ಯ ಹನೂರ ಹತ್ರನೇ ಸದ್ಯಕ್ಕೆ ಮತ್ತೆ ನಮ್ಮೂಊರಿಗೆ ಎಷ್ಟ ಎತ್ಕಾದ್ರು ಬಸ್ ಇದೆ ಮತ್ತೆ ಕಾಮಗರಿಂದ ಬರಕ್ ಸ್ವಲ್ಪ ಕಷ್ಟ ಇಷ್ಟ ಆಗುತ್ತೆ ಯಾಕೆಂದ್ರೆ ಅಲ್ಲಿ ಕಾಮಗರಲಿ ಸಮ್ಟೈಮ್ ಬಸ್ ಸ್ಟಾಪ್ ಕೊಡಲ್ಲ ಒಂದ್ ದಿನ ಎರಡು ದಿನ ರೂಢಿ ಆಗ್ಬಿಟ್ಟೆ ನೈಟ್ ಟೈಮು ಬೆಳಿಗ್ಗೆ ಟೈಮ್ ಅಲ್ಲೆಲ್ಲ ಕೊಡ್ತಾರಲ್ವಾ ನೈಟ್ ಟೈಮ್ ಸ್ವಲ್ಪ ಕಷ್ಟ ಆಗುತ್ತೆ
ರಾಮಪುರ್ ಸೈಡ್ ಎನಿ ಟೈಮ್ ಬಸ್ ಲ್ಲಿ ಇರ್ತ್ತ ಈ ಕೌದಲಿ ಸೈಡ್ ಇರಲ್ಲ ಅಕ್ಕ
ಹ್ಮ್ ಹೌದು ಅಲ್ವಾ ಅಲ್ಲೂ ಇರಲ್ಲ ಹ್ಮ್
ಅಂದ್ರೆ ಟ್ರಿಪ್ ಏನಾದ್ರು ಹಂಗ ಹೋಗಿದ್ದೀರಾ
ಇಲ್ಲ ತಪ್ಪಾ ನಾನನ್ ಮದ್ವೆ ಆದಏನ ಸ್ಟಡಿ ಮಾಡ್ತಾ ಇದ್ದೆ ಸ್ಟಡಿ ಮಾಡ್ಬೇಕಾದ್ರೆ ನಿಮ್ಮ್ ಮದ್ ಮದೆ ಮಾಡ್ಬಿಟ್ರು ಇಂಟರ್ನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ಇನ್ನು ಆ ಟೈಮ್ ಅಲ್ಲಿ ಮದುವ ಆಾಗಿ ಬಂದಿದ್ದು ಒಂದು ಸಿಕ್ಸ್ ಮತ್ಗೆನೆ ನಮ್ಮ ಮಾವ ಅವರು ಶರ್ತ್ ತಪ್ಪಿದ್ರು ಕಾಲು ನೋವು ಹೋಗ್ಬಿಟ್ಟು ಅವ್ರಿಗೆ ಶುಗರ್ ಇತ್ತು ಇದು ಇನ್ನು ಅವ್ರನ್ನ ನೋಡ್ಕೊಂಡು ಎಲ್ರೂ ಮನೆಯಲ್ಲೇ ಇದ್ಬಿಟ್ವಿ ಅವರು ಡ್ರೆಸ್ಸಿಂಗ್ ಇಸಿಂಗ ಎಲ್ಲ ಮಾಡಿಕೊಂಡು
ಹಾ
ಇದ್ಬಿಟ್ವಿ ಮತ್ತೆ ಇರ್ತವಲ್ಲ ಫ್ಯಾಮಿಲಿ ಪ್ರಾಬ್ಲಮ್ಸ್
ಇವಾಗ ಹೇಗಿದ್ದಾರೆ
ಇವಾಗ ಪರವಾಗಿಲ್ಲ ಓಡಾಡ್ತಾರೆ ಬಟ್ ಆ ಟೈಮ್ ಅಲ್ಲಿ ಎಲ್ಲ ಅವರು ಹ ತಿರ್ಗಾ ಆಡ್ತಿರ್ಲಿಲ್ಲ
ಹ್ಮ್
ಹ್ಮ್
ಹ್ಮ್ ಏನಕ್ಕ ಮಕ್ಳ ಹೆಸ್ರಲ್ಲ ಏನೇನ್ತಿದ್ದೀರಾ
ಸೃಜ್ಞಾನಮದು ಪೂರ್ಣಮದು ಹಾರನಮದು ಅವ್ರ ಅಪ್ಪನ ಹೆಸರು ಮಧು ಅಂತ ಅದಕ್ಕೆ ಜ್ಞಾನ ಮದು ದು ಪೂರ್ಣಿಮಾದು
ಹಾ ಹ್ಮ್ ಚೆನ್ನಾಗಿದೆ ನಿಮ್ಸ್
ನಮ್ಮ್ ಹಸ್ಬೆಂಡ್ ನೋಡಿರ್ತೀರಾ ನೀವು ಸುತ್ತಮುತ್ತ ಅರ್ಲಿ ಹಾವ ಎಲ್ಲ ಹಿಡಿಯಕ್ ಬಂದಿತ್ತು
ಇಲ್ಲಕ್ಕ ನೋಡ್ಲಿಲ್ಲ
ಹ್ಮ್
ನಮ್ ಫ್ರೆಂಡು ಇದ್ದಾರೆ ಅಕ ಅನೂರ್ ಅನೂರ್ ಅವ್ರ ಅವ್ರು ನೋ ಫ್ರಸ
ರಸ ಏನುಷ್ಟರದು
ಅವ್ರದುು ನಿರಂಜನ್ ಅಂತ ನ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಹ ಗೊತ್ತಾ ಹಾ
ಹ್ಮ್ ಅವ್ರ ನಮ್ಮ ಯಜಮಾನ್ರ ಜೊತೆ ಮಾತ್ರ ಹ
ಹಾ
ಇದ್ಲು ಗೊತ್ತು ಅವರು ನಮ್ ಮನೆಗೆಲ್ಲ ಬಂದಿದಿದ್ದಾರೆ ಅವ್ರಕ್ಕ ಬಂದು ನಮ ಸೀನಿಯರ್. ಹ್ಮ್
ಸರಿ ಅಕ್ಕ
ಹ್ಮ್ ಮತ್ತೆ ಮಕ್ಳೆಲ್ಲ ಎಲ್ಲೋದ್ರು.
ಮಕ್ಳಿದಾರಾಕ ಚಿಕ್ಕವ್ನು ಇಷ್ಟೊತ್ತು ಮಲಗಿದೆ ಇವಾಗ್ದೇ ಎದ್ದ ದೊಡ್ಡವ್ನು ಇದೇನೆ ಆಟಾಡ್ಕೊಂಡ್.
ಹ್ಮ ಹ್ಮ್ ಹ್ಮ್
ನಿಮ್ಗೆ ಎಲ್ಲೂ ಹೋಗ್ಬೇಕಂತ ಆಸೆ ಇರಲ್ವಾ
ಆಸೆ ಎಲ್ಲ ಇದೆ ತುಂಬಾನೇ ಪಾಪ ಮಕ್ಕಳು ಬೇಯತಿರ್ಲ್ಲ ಎಲ್ಲ ಕೇಳಿದ್ರು ಹೋಗೋಣ ಅಂತ. ಬಟ್ ನನ್ಗೇಏನಂದ್ ಇಷ್ಟ ಎಲ್ಲ ಕಣ ಸುಮ್ಮನೆ. ಡ್ಯೂಟಿ ಹೋಗ್ಬೇಕಾದಾಗ ಅವರು ಫ್ರೀ ಇರಲ್ಲ ಅವರು ಫ್ರೀ ಇದ್ದಾಗ ಡ್ಯೂಟಿ ರಜೆ ಇರಲ್ಲ. ಇಂತರ ಆಮೇಲೆ ಇನ್ನೊಂದು ಮೂರ್ ಜನನುವೇ ಸ್ವಲ್ಪ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ ಸ್ಟಾಡೆಡ್ ಗೆ ಬಂದ್ರೆ ಸ್ವಲ್ಪ ಅವ್ರ ನಾಲೆಡ್ಜ್ ಇರುತ್ತೆ ನಾವ ಇಂತ ಪ್ಲೇಸ್ ಹೋಗಿದ್ವಿ ಇಂಥ ಊರಲ್ಲಿ ಇಂಂತ ಪ್ಲೇಸ್ ಐತೆ ಅಂತ ಗೊತ್ತಾಗುತ್ತ ಅವ್ರು ಶೇರ್ ಮಾಡ್ಕೊಳ್ಳೋದಿಕ್ಕೆ ಮತ್ತೆ ತಿಳ್ಕೊಳ್ಳೋದಿಕ್ಕೆ ಸುಮ್ನೆ ಚಿಕ್ಕ ಮಕ್ಳ ಮಕ್ಕಳಲ್ಲೇ ಕರ್ಕೊಂಡು ಹೋಗ್ಬಿಟ್ಟದೇ ಅವ್ರಿಗೇನು ಗೊತ್ತಾಗಲ್ಲ. ನಾವವು ಕರ್ಕೊಂಡ್ ಹೋಗಿದ್ದೀವಿ ಅಂದ್ರರು ಅವ್ರರು ಮುಂದಕ್ ನಂಬಲ್ಲ. ಹರಿ ಹಾ ಬಂತು